ಹಲೋ
ಹೌ
ಹಲೋ ಹಲೋ
ಹಾ ಹೇಳಣ್ಣ? ಮದ
ಹಾ
ಮನ್ಯಾಗ
ಬರ್ಲ
ನನಗೆ
ಅಲಕ್ ಮೆಗ್ತಂತಲ್ಲಕ್ ಬಾಯಿದಾರ
ಬ ಹಲಖೋದು
ಹೊಲಕೊತೀ
ಏನ್ ಮಾಡ್ತೀ
ಅಲ್ಲಿ ತೊಗರಿದು ಜರಾ ಇದು ಅಲ್ಲಿಲ್ಲೆಲ್ಲಿ ಎಗಿಲ್ಲತ್ ತೊಗರಿ
ಹ್ಮ.
ಹೌ ಊರಾದ ಈಗ
ನಾಂಬರಿಗೆ ಉರ್ತರ ಆಕಿನ ನಮ್ ಉರ್ತು ಊಟಾ
ಊಟಾ ಆಗ್ಯದ ಅಣಾ
ಏನ್ ಮಾಡಿದ್ಯೊ
ನಮ್ದೂ ಮುಂಜಳ ನಾಷ್ಟ ಮಾಡಿಲ್ಲಾ
ಹ್ಮ್ ಹ್ಮ್ ನಾಷ್ಟ ಮಾಡಿದ್ಯಾ
ಹ್ಮ್ಮ.
ಮತ್ತ
ಮತ್ತೇನ್ ಇಲ್ಲ ಬ್ರೋ.
ನಾಕ್ ನಾಬಿ ಶಾವಂತಿ ಅಣ್ಣ ಹುಳ್ಳಿತ್ತಾ
ಬರದ್ಕೋಬಂದ್ಯಾನ್ ನೀ.
ಅವ್ನ ಬರ್ತಾ ಅಂದಿರ್ಲ ಆಟೋ ಮಂದಿ ತಲಿ ತಿನ್ನಲ್ಲಿಕಾ ಹ್ಮ್ ಹೊಲ್ದಾಗಿದ್ದೆ ಎತ್ತ್ ಎತ್ತಿಡು ಬರ್ತನಂದಿರ್ಲಾ
ಬರ್ತಾ ಏನ್ ಮಾಡೋದು ಮುಂದಿನ ಸರಿ ಬರ್ತೀವಿ ಇದು ನಾ ಯಾವಾಗ ಕರಿತವಿ ಅಂದ್ರೆಲ್ಲ ಮತ್ತ ಬುಧವಾರ.
ಹ್ಮ್ ನಾಳೆ ಬರ್ರಿ ನಾಳೆ ಕುಲ್ಲಾ ಅದಿರಂದ್ರ.
ಆಯ್ತೊ ಬರ್ತೇವು.
ಹ್ಮ್ಮ ಮತ್ತ
ಬರ್ತೆವ ತೊ
ಕಾಲೇಜ್ಕ್ ಹೊಗಿದಾನು ಕಾಲಜ್ಕ್ ಹೋಗಿ
ಹೊಗಿಲಪ್ಪಾ ಆಡ್ ದಿನ ಆಯ್ತು.
ಯಾವಾಗ ಹೊತೀ
ಯಾವಾಗರ ಯಾವಾಗರ ಫೋನ
ಸರ್ ಪೋನ್ ಸಕರೆ
ಅಲ್ಲಿ ಹೋಗಿ ಏನ್ ಮಾಡೋದು ಸುಮ್ ಕುಂದ್ರ ಬೆಕಂತ.
ಏ ಇವತ್ತ ಐತಾರದೋ ಅಲ್ಲಿ ಹೋಗಿ ಏನ್ ಮಾಡ್ತಿ ಕರೆ
ನಿಮ್ಮ ಆಳೆ ಹಚ್ಚಲ್ತ್ ಅಡ್ಮಿಷನ್.
ಅದೇ ಟಿ ಸಿ ತರಕ್ ಹೋತ ಇತ್ತು ನಾಳೆ ಬಾ ಅಂದ ಅಂತ ಏನೋ ಹಿಸ್ಟರಿ ಸರ್ ಏನೋ ಅಲ್ಲಿ ಪಟ್ಟಿ ಮಾಡ್ತಂತಪ್ಪಾ ಅಭೀ.
ಅಮ್ಮಾ ಅಲ್ಲೇ ತೋತಾರೆ ಎಲ್ಲಿ ತೋತಾರ ಅಡ್ಮಿಷನ್ ಎಲ್ಲ ಬಂದಾಗ್ಯಾವ.
ಬಂದಾಗ್ಯಾವಾ
ಅಡ್ಮಿಶನ್ ಕ್ಲೋಸ್ ಆಗ್ತ ಮತ್ ಇವತ್ ಕೊಂಟ ಹೋಗಿ ಎರಡ್ ದಿಮ್ಮು ಐದ ದಿನ
ಈ ನಿಮ್ದು ಈ ತಿಂಗ್ಳ ಈ ವೀಕ್ ಲಾಸ್ಟ್ ಎಂಡಿಗೆ ಇದ್ ಬಿಡ್ತಾರ ಹಾಷ್ಟಲಿ ಲಿಷ್ಟ ಅಗಸ್ಟ್
ಒಂದಕ್ ಒಂದ್ ತಾರಕ ಏನ್ ಬಿಡ್ತಾರ.
ಒನ್ ತಾರಕಿಗ ಅಂದ್ರೆ ಆಗಸ್ಟ್ ಎಲ್ಲ ಆಗಸ್ಟ್ ಒಂದಕ್ಕೆಲ್ಲ.
ಹ್ಮ್
ಹ್ಮ್ ಮತ್ತ
ಮತ್ತೆನ
ನವಂತ
ಹ್ಮ್ ಹಲೋ ಹೇಳ್-
ಹಾಗದಪ್ಪಾ ಹಾಗದ ಎಣ್ಣಿ ಉಳ್ದ ಮಳಿ ಬಂತ ಇನ್ನಾ ಈಗ ಮತ್ತೊಂದ್ ಜರಾ ಕುಂತ ಎಲಿಮಿಗಿ ನೀರ್ ಅರದ್ನ್ ಕೂತಿದಿನಿಗ.
ಮಳಿ ಬಂತ ಅಕಡಿ.
ಹ್ಮ್ ನೊ ಇನ್ನಾಈಗಮಳಿ ಬಂದ. ಎಣ್ಣಿ ಹೊಡಕ ಇನ್ನಾ ನಾಲ್ಕ್ ಪಂಪ್ ಇತ್ತು ಹ್ಂ ಏ ರಂಡ ದ ಈ ಕಡೆ ಬಂದ ಹೋಗದೊ ಸಣ್ಣ
ಭಿ
ಹಾ ನಾನ ರದ ನೆನಪಾರನವ.
ಹಾ
ಏನ್ ಕೆಲ್ಸಸ ಆತದ ಆಗಲ್ಲ ಒಪ್ಪಿದು ಯ ಬತ್ ಕುೂತ್ಕಗ
ಹಂಗೇನಿಲ್ಲ ನೋಡಮ್ ತಗೋ ನಾ ಬರ್ತಾರ ಅಲ್ಲಿ.
ಬಾ ಯ್ತ
ಹಾ
ಅದು ನೀ ಗ್ರೂಪ್ ನಾಗ ಏನ್ ಹಾಕಿದಲ ಅದು ಅಣಾ ರೆಕಾರ್ಡಿಂಗ್ ಅಗೇನಷ್ಟ್ ಮಾಡಿದ್ದ ಆಕ್ಬೇಕಲ್ಲಾ ಬರ್ಯಾರ ಬರೇ ಟಾಸ್ಕ್ ಅಗೇನೇಷ್ಟಮಾಡಂತ ಹಾಕಿದಲ್ ನೀ.
ಮತ್ತೇನ್ ಹಾಕದು?
ಕಾಣ ರೆಕಾರ್ಡಿಂಗೊ
ಏನ್ ಹಾಕಿನೋಡಸುಮ್ಮ ಆಟ್ ಹಾಕಿನಿ.
ಹ್ಮ್ ನಾ ಖಂಡೆ ಆಸ್ತತ ಈಗ ಮತ್ತೆ ನೋ ಜನ ಐತೆ
ಅಚ್ ಕೇಳ್ಕೋರನಿನ ಕೊಯ ಕೋಸ್ ಮಾಡತಿದಿ.
ಹ ಕೊಯ ಕೂಸ ಮಾಡ್ಬೇಕ ತೋಣ ಎಲ್ಲ ಬಡ್ರದ್ದು ರೊಕ್ಕ ಬಿಇಲ್ ತಿನ್ಬೇಕಾದ್ರ ಸಿ.
ಹ್ಮ
ಇದ್ವ ರೊಕ್ಕ ಮುಂಜನೆ ಹೋಗಿಲ್ಲ ಏಕ್ಷೇ ಪಂದರ ರೂಪಾಯಿದು ನವದ ರೂಪಾಯಿ ಅಲ್ಲಿ ಹೊರಗೆ ಇನ್ನೊಂದು ಹತ್- ಹತ್ತು ರೂಪಾಯೇನಹದಿನೈದ ರೂಪಾಯಿ ಅದಾವ.
ಹ್ಮ್
ಹ್ಮ್
ಮತ್ತೇನ ನಡದಾ?
ಮತ್ತೆ ಪವಾರ ತ ಮಾಡ ಇಲ್ಲೋ ಈ ಕಡೆ ನಮ್ ಕಡೆ ಬಾಳ.
ಕಣಿಲ್ಲ
ಮಾಡ ಇಲ್ಲಪಾಇವತ್ ಮತ್ ಬರಂಗ ಕಾಣಸತ ಈ ಕಡೆ ನಮ್ಮ್ ಕಡಗೆ.
ಈ ಕಡೆ ಮಳಿ ಬಿ ಇಲ್ಲ ಒಂದ್ ಹನಿ ಏನ್ಬಿ ಇಲ್ಲ.
ಎಯ್ ನಮ್ ಕಡೆ ಮಳಿ ಬಂದಾದೊ ನಿನ ಮತ್ತಾ. ಟೆಂಗ ಇಳ್ಸೋಂಬದೇನೋ
ನೀ ಬರ್ಲಾ ಆಗಿದಲ್ಲ ಟ್ಯಾಂಗ ಇಳ್ಸೋಮೇನ
ಮಳಿನೆ ಬಂದಾದ ಕಾಲ್ಜರಿತಾವ.
ಮತ್ತ ಇವಾಗ ಬರ್ತ ಈಗ ಈಗ ಒಣಗದಲ್ಲ ಮತ್ತೆ ಈಗ ಬಾ
್ಮ
ಹೇ ನಾಳೆ ಬರ್ತಿವಿ.
ಇವತ್ ಆಗ ಜರ ಸೀಟಿ ಕಂಪ್ ಹಾಕೋದಂಗ ನಾವ್ ನೀ ಮಾಡ ಬರ್ತವ ಇ ಹಾಕ
ಮತ್ ಸ್ವೀಟ್ ನಿಮ್ದು ಇದೆ ಲಾಸ್ಟ್ ರೇಟ್ ಏ ಇವತ್ತ
ನಾಳಗ್ ಓಪೆ ಸೆಕೆಂಡ್ ರೌಂಡ್ಂದು
ಮತ್ತ ಎಡ್ ರೌಂಡ ಇದ ಇವಾಗ
ತರ್ಡ್ ರೌಂಡ್ ನ ಮುಂದ್ ಓತ ಸೆಕಂಡ್ ರೌಂಡ್ ಇವ ನಾ ಇವತ್ತು ಚಾಯ್ ಎಂಟ್ರಿ ಮಾಡಬೇಕ್ ಫಸ್ಟ್ ರೌಂಡ ಫಸ್ಟ್ ರೌಂಡ ಚಾಯ್ ಎಂಟ್ರಿ ಮಾಡಿ ಸೆಕಂಡ್ ರೌಂಡ್ಗೆ ಅಪ್ಲೈ ಮಾಡ್ಬೇಕು
ಹ್ಮ
ಆಮೇ ಚಿಕಣ ಇಲ್ಲಿ ಬಿಡುತ್ತೆ ಅಲ್ಲಿ ಬಿಡುತ್ತೆ ಮತ್ತ ಯಾವ ಕಾಲೇಜ ಮತ್ತೊ ಕಾಲೇಜ ಸಿಗುತ್ತ ಯಾವದ್ರೆ
ಹ ಎರಡೇ ರೌಂಡಿಗೆ ಗೊತ್ತಾಗತ ಡೈರೆಕ್ಟ್ ಎಲ್ಲಿ ಸಿಗ್ತತೆ
ಹ್ಮ್ ಸೆಕೆಂಡ್ ರೌಡ್ಗ ಅಡ್ಮಿಷನ್ ಮಾಡಕ ನ ಈಗ ಅಡ್ಮಿಷನ್ ಮಾಡಿ ಫೀಸ್ ಕಟ್ಬೇಕ ಹ ಎಲ್ಲ ಚಲಿ
ಹ್ಮ್
ಪೀಸ್ ಕಟ್ಟದಲ ಒಂದ್ ಥರ್ಡ್ ರೌಂಡಿಗೆ ಆ ಕಾಲೇಜ್ ಸಿಗ್ತಾಡ ಫೀಜ್ ಆ ಕಾಲೇಜ್ ಟ್ರಾನ್ಫರ್ ಆಗ್ತ
ಹೌದ
ಕಿಂಗ್ಅದ ನಮ್ದು
ಮತ್ತೆ
ಹಾ
ಏನ್ ನಡದಪ್ಪಾ ಅ
ಏನಿದೆ ಅಣ್ಣ ಹುಡ ಶಾವಂತಿಗ ಜರಕಂಬಳರ್ ದೇವು ಜರ ತಗೋರಿ ಯವು ಕಡಸಾಲಾಗ ಯಾವ ಜರ ರ್ತ
ಹ್ಮ ನಿಮ್ನರ್ಗ ಅಂತ ಹೇಳಲ್ಲ ನ್ ಮನಿ ಬರ್
ಮಾತಪ್ಪಯಾ ಆ
ಮನಗ್ ಬರ್ತಾನಿ ಬರ್ಲಿಲ್ಲ ಅಲ್ಲ
ಈ ಬರ್ತಾವ ಜರ ಆಗಲ್ಲ ಮತ್ತೆ ಎಣ್ಣೆ ಉಳಿತೇತಿಲ್ಲ ನಲ್ಲ ಮೂರ್ ನಾಲ್ಕ್ು ಪಂಪದದೆ ಮಳಿ ಬಂದ ನಿಂತಿದೆ ಎಡಿಮೆ ನೀರ್ ಇತ್ತಾವ ಅದೇ ಟಕನ ಕುಡಿತಾ
ನೌದೇ ಅಂಡಿ ಶಾವಂತಿಿಗೆ
ಹ ರ ಕಾಂತಪ್ಪ ಶಾಂಗೇಳಿ
ಆ..
ಕಾಂಟಾಪ್ಪ ಶಂಗರು ಉಡಿತು
ಹ್ಮ್ ಹ್ಮ್ ಇನ್ನ ಕಾಯಿ ಕಡ್ಲಿಕ್ ಇನ್ನ ನಾಕೇನ್ ಹೊತಾನು
ಬ ಅೋ ಒಳ ಸಣ್ಣ ಅಲ್ಲಿ ಅ ದ ದ ದಮ ದಾಮಾನ ಹ ಮತ್ತೆ ಲಾಗ
ಬೈಲಿ ಒಂದ್ ಸರಿ ಕಡ್ಯಾರ ಧಾಮ್ಯ ಇರ್ತವತ್ತು
ಹಾ
ಮೈಲಿ ಕಡಿದ್ರೆ ಅಂದ್ರ ದಮ್ಮಿ ಇರ್ತಾವ ಒಂದ್ ಸಾರೀ ಕಡೆ ತನಕ್ಕ ಒಂದ್ ಸಾರಿ ಕಡದ ಆದಾದ ಬಳಕ ತಾನೇ ಹಾದಿಡಿತ್ತವ
ಹ್ಮ್
ಹ್ಮ ಊಟಟಾರ ಅದೀ
ಹಲೋ ಮತ್ತ್
ಏ ಮತ್ತೇನಿಲ್ಲಪ್ಪ.
ನೀವಂತೆ.
ನಿಮ್ ಆಳ್ಯಾಗ ಹೇಳ್ಸೆ ದೌಡ್ ತೋತೇವ್ ಟಿ ಸಿ ಇಲ್ಲ ಅಂದ್ರ ಹೈರಣ ಆತೆವ ನೋಡ
ಹೇಳಿದ್ ಕೇಳಲ ಆಗ್ಯಲಪ್ಪ ಅಂವ ಎನ್ ಬಿ.
ರೊಕ್ಕ ಹಚ್ ಇಟ್ಟೋತರ ನೋಡ್
ಹಾ ರಕ್ಕಲಾ.
ಹಾ ಮತ್ತ.
ಇದೋ. ಅದೇಏನೋ ಅತ್ತರ ಗೊತ್ತಿಲ್ ನಂಗ ಆ ಆಕ್ಯ ಬ್ಯಾಲೆನ್ಸ್ ಹಾಕ್ಸಿತಿ
ಹಿನಾ ಇಲ್ಲೋ ಪ್ಯ ಆ ಕಂಬಿದ್ದವ ಹೀನಾ ರಕ್ಕ ಹಿಂದನ ದೀಡ್ಸೆ ರೂಪಾಯಿ ಕಂಬಿದ್ದವ.
ಹ್ಮ್ ನಿಂಬಲ್ ಇಲ್ಲ ನಾವ್ದ್ ಬಂದವಲ್ಲ.
ಅವು ಬಂದವ.
ಹ್ಮ್ ನ್ ಅಂವ ಅಂವ ಪನ್ನಸ್ ಅಂವ ಸೆಂಬೋರ್ ಅಂವ ಸೆಂಬೋರ್ ದೋನ್ಸ್ ಏ ಆದು.
ಅವ್ರ ಅಪ್ಪ ಕೊಟ್ಟಿಲೆರೋ ಅವ್ರ ಎಲ್ಲಾರ ಹುಡ್ಕೇಡ್ಬೇಕ್ ಅವ್ರಿಗಿ.
ಹುಡ್ಯಕ್ಯದ್ಯಾಕ್ ಫೋನ್ ಹತ್ ಫೋನ್ ಪೆ ಹಾಕು ಇದೆ ಫೋನ್ ಪೇ ಆಕ್ತಾನ ಪೇಡ ಫೋನ್ ಪೇ ಹಾಕ್ತನ.
ಅವ್ರ ಬಲ್ ಫೋನ್ ಪೆ ಇಲ್ ವೇದ್ಯಾನಬಲ್ಲಿ ಇಲ್ಲ ಹೀನಾ ವೆ ಗುರ್ಯಾಂಬಲ್ಯಕ್ ಅದ ಅಂವ ಜೀರೋದ ಅತ್ ಹೇಳ್ತಾನ ಅಕೌಂಟ್.
ಸುಳ್ ಹೇಳ್ತಾನ ಅಂವ ಕ್ಯಾಸನ್ ಕೇಳ್ ನೋಡಮ್ ಬರ್ತನು.
ಹಾ ಕೇಳ್ತೀನ ತೋ ಈಗ ಅವ್ರ ಇಬ್ಬರು ಮಂದಿಗ್ ಹಚಿಕೆತ
ನಾಗ್ಯಾನ್ ಕೊಟ್ಟಿ.
ಎಲ್ ಮಣ್ಣಾಗ್ ಕುಡ್ತಿ.
ಹೆ ರಕ್ತ ಎಲ್ಲಿವ್ ಈ ಕುೂಡದ ಅವ್ನಿಗ್ಬಿ ಹ್ಯಾಂಗ್ ಸೌರ್ಸಾಮಿ.
ಅದೆ ಯಾನ್ ಮಾಡದ ತಿಳ್ಯಲಾಗ್ಯದ.
ಹ ಅನಗಾಡ ಇದ್ದಲ್ ನೀ ಗಬ್ರು.
ಅಲ್ಲ ಕಡಿ ರಕ್ಕ ರಕ್ಕ ಅಕಡ ಪಾಸೆ ಇಕಡ ಪಾಸೇ ಅಂದ್ರುನು ಹಝಾರ ರೂಪಾಯಿ ಸನಿ ಬತ್ತಿಗ್ ಹೀನಾ ಕಾಲೇಜ್ದಾಗ್ ಕುಂಡ್ರ ಕುಡಿಬೇಕ ಹೀನಾ ತೀನ್ ಹಜಾರ್ ರೂಪಾಯಿ.
ಚಂದೀಲಪ್ಪ.
ಏನ್ರೆ ಮತ್ತೇನ್ ಮಾಡದ.
ನೋಡಮ್ ತೋ ಹಳತಾನ ಹೆಯಾಂಗ್ರೀ ಮತ್ ಕದ್ದಿ ಮಾಡಮ್ ಈಗ. ಸಂಜೆಗೊಂದ ಅಚ್ಚಾಮೂ ಸಂಜಿಗ್ ಒಂದ್ ಒಂದಾಡು.
ಹಾ ಹ ಆಯ್ತ ತೋ ನೋಡಮಿ ಈಗ ಹೊಲುಕ್ ಹೊಂಟಿದ.
ಹಾ ನೀ ಹೋಲುಕ್ ಹೋಗೋದಾಗನ ಒಂದ ನಾಕ್ ಪಂಪ್ ಎಣ್ಣಿದ ಹೊಡೀತಾ ಹೊಡದಾಗನ ಮತ್ತ ಅಲ್ಲಿ ಮತ್ತೆ ಮಾತಾಡಕತನ ಹಚ್ಚತಾ
ಹಾ ಹಾ.
ಹ್ಮ್.
ಹೊಡಿ ಅಂದ್ರ ಎಣ್ಣಿ ಎಸ್ ಪಂಪಾತದ ನಾಕ್ ಪಂಪತಾದನು.
ಆ
ಎಣ್ಣಿ ಒಂದ್ ನಾಕ್ ಪಂಪ್ ಆತದ.
ಹ ಏನೊ ನಾ ನಾಕೇನ್ ಆಗಲ್ ಮೂರ್ ಪಂಪ್ ಅದತ್ ಬಾಳೆ ಈಗ ಹನ್ನೊಂದ್ ಪಂಪ್ ಹುಡ್ಡೋದೋ ಅಯ್ಯೋ ಎಟೊ ಅಪ್ಯ ಒಂದ್ ಎಕ್ಕರದ ಹನ್ನೊಂದು ಪಂಪ್ ಹುಡ್ದ್ ಇಟ್ಟೊತ್ತ ಅಟ್ಟ ಏಣ್ಣಿ ತಲಿ ಖರಾಬ.
ಮತ್ ಸಣ್ಣ ಹೋಡ್ಲಿಗತಿದೇನೋ ಹಂಗೆ ಬೀಳ್ತದ ಅದು.
ಸಣ್ಣಿಲೋಪಾ ಮುಂಜೆನೆ ಬಂದ್ ಚಾಲೂ ಮಾಡಿದ ಎಕಟ್ಟೆ ಹೋಡ್ಲಿದ ಈಗ ಮಳಿ ಬರ್ರನ ಹೀನಾ ಇಗ ಹೀನಾ ಇಗ ಒಂದ ಹತ್ತ ನಿಮಿಷ ಆಯಿತ ನೋಡ್ ಬಿಟ್ಟ.
ನಿಂಗ. ಒಂದ ಒಂದ ವಾರ ಅಚ್ತಿನಿತೋಗೂ.
ಹ್ಮ್ ಹ್ಮ್ ಆಯ್ತ ಆಯ್ತು ತೊಗೊ. ಹದ ನೆನ ಪಿಲಚ್ಚಾ.